ಹ -ಏನ ಅಂದ್ರೆ. ನಮ್ಮ ಅಕ್ಕ ಇಟ್ಕೊಂಡು ಏನ್ ಮಾಡ್ತೈತಿ ಅವರಗಡೆ ಅಂತ ಅಂದ್ರು. ನಾನು ತಿಂದಬಿಟ್ ಬೇಗ ತಿಂದಿದ್ದೀನಲ್ಲಂತ. ವಾಕಿಂಗ್ -ಇ -ಬಂದ್ರ ಅವ್ರು ಆಚು ಫೋನ್ ಇತ್ಕೊಂಡು ಹೋಗಿದ್ಯಾ ಅಂತ ಬಂದ್ಬಿಟ್ಟವ್ರೆ. ಏನಿಲ್ಲ ಇರಿ ನನ್ ಸ್ನೇಹಿತ ಕರೆ ಮಾಡಿದಾಳೆ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಕಳಸ್ದೆ. ನಮ್ಮ ಮನೆ ಬಾಗಲ ಹತ್ರ ನಾನು ಒಂದು ಏನು ಏನು. ರೋಡ್ ನೆ ಒಂದು ಬೆಕ್ಕ ಇದೆ ಅದ್ ಯಾವಾಗ್ಲೂ ಇಷ್ಟತ್ ಬಂದು ಅಲ್ ಕೇಳುತ್ತೆ. ಅದ ಇವತ್ತು ಬೇಗನೂ ಬಂದ್ಬಿಡ್ತು ಅದಕ್ಕ ಹಾಕಿದೀನಿ ಮತ್ತೆ. ಮ- ಬಂದಬಿಟ್ಟ ನಮ್ಮ ಮನೆ ಬಾ ಹೇಳ್ ಕುತ್ಕೋ ಆಯತೆ. ಅದ ಹೆಂಗಂದ್ರೆ ಏನೋ ನಾವ ಅದ್ ಹತ್ರ ಹೋದ್ರೆ. ನಮ್ ಏನು ನಮ್ಮ್ ಕೈ ಅಷ್ಟು ದೂರ ಇರ್ಬೇಕದು. ಅದಕ್ಕಿಂತ ಒಂದ್ ಸ್ವಲ್ಪ ಮುಂದೆ ಹೋದ್ರೂ ಓಳೋಗ್ಬಿಡುತ್ತೆ. ಅದು ಕಾಲು ಹಾಕ್ಬಿಟ್ಟು ಇಟ್ಬಿಟ್ಟು ನಾನು- ದೂರ ಬರ್ಬೇಕು ಆವಾಗ ಬಂದ್ಬಿಟ್ಟು ಕುಡಿಯೋದು.
ನಿಮ್ಮೆಲ್ಲ ಲಾಣಿಸುತ್ತದೆ.
ಹಾ- ಭಯ ಅದಕ್ಕೆ. ಮತ್ತೆ ಇವಾಗ ನನ್ ಮನೆಯ ಒಳಗಡೆ ಹೋಗ್ಬೇಕಂದ್ರೆ. ಬಾಕ್ಲ ತೆಗಿಬೇಕಲ್ವಾ ಬಾಗಕ್ಲ ಹತ್ರನೇ ಕುತ್ಕೊಂಡ್ಐತಿ ಹೆಂಗ ಹೋಗೋದ. ನೋಡಿದ್ರೆ ನಿದ್ದೆ ಹೊಡಿತಾ ಚೆನ್ನಾಗ ಕುಡಿದ್ಬಿಟ್ಟು ನಿದ್ದೆ ಮಾಡ್ತಾಯತೆ. ಹ- ನಾನ ಇವಾಗ ಮನೆ ಒಳಗಡೆ ಹೋಗೋದ ಹೆಂಗೆ. ಬೇಕಂದ್ರೆ ತುಂಬಾ ಇಷ್ಟ ಏನಾದ್ರು ಅನ್ಕೊಳ್ರಿ ನೀವು. ನನ್ಗೆ ಒಂದ್ ಬೇಕು ಮನೆ ಒಂದಗಡೆ ಇರ್ಬೇಕು ನನ್ ಜೊತೆ ಇರ್ಬೇಕು. ನನ್ ಕೇಳ್ತಾ ಇದ್ದೀನಿ ಯಾರ್ ಸಿಕ್ತಿದ್ರೆ ಸಾಕ. ಅಕ ಒಂದುಯಕ್ ಯಾರದ್ರ ತಗೊಬಂದು ಕೊಟ್ಟ್ರ ಸಾಲ್ಪ ನಮ್ಮನೇ ನಾನ ಒಡೆದು ಹಾಸಕ್ಕಾಕಿದ್ರು ಕೊರವಾಗಿಲ್ಲು.
ಹ್ಮ್- ನಾನು ಹಂಗೆ ಅನ್ಕೊಂಡಿದ್ದೆ ಯಾವ್ದಾದ. ಆದ್ರು ಒಂದ್ ನಾಯಿನ್ಸ್ ಸಾಕ್ಬೇಕಂತ ಆದ್ರೆ ಮೊನ್ನೆ ನನ್ ಸ್ನೇಹಿತ ಅದೊಂದು. ಅವನು ಒಂದು ನಾಯನ್ ಸಾಕಿದ್ದ ಆ ನಾಯಿಗು ಹುಷಾರ್ಲ್. ಇದರಂಗಾಗಿ ಅಲ್ಲಿಗಿ ಎಲ್ಲಾ ನೋಡ್ಕೊಂಡ್ ಬಂದೆ ನನ್ಗೆ ಅವವಾಗಿಂದ ಮನೆಲಿ ಸಾಕ್ತ. ಬಂತಾನೇ ಇಲ್ಲ ದೂರದಿಂದಾನೇ ನೋಡಿ ಖುಷಿ ಬಿಲ್ಲಣ ಮನೆಗ್ ಮಾತ್ರ. ತಗೊಂಡ್ ಬಂದ ತೊಗೊಂಡ್ ಮನ್ಸ ಸಾಕದ್ ಬೇಡ ಅಂತ. ಅನ್ಕೊಂಡಬಿಟೆ ಗೊತ್ತಾ ಅಷ್ಟು ಅದಕ್ಕೆ ಇಂಜೆಕ್ಷನ್ ಗಳು ಹಾಕೋದಾಗ್ಲಿ. ಸುಜಿಗಳೆಲ್ಲ ಹಾಕ್ತಾರಲ್ವಾ. ಅದಕ್ಕೂ ಗೊತ್ತಾಗಲ್ವಲ್ಲ ಅದನ್ನು ಕಚ್ಕೊಂಡ್ಬಿಟ್ಟು. ಹ -ಅಲ್ಲಿ ಚುಚ್ಚಿ ಇರ್ತ. ಲ್ವಾ ಸುಜಿನ ಅಲ್ಲೆಲ್ಲಾ ಬೆಂಡ್ ಮಾಡ್ಕೊಂಡ್ಬಿಡುತ್ತೆ. ಮತ್ತೆ ಇನ್ನು ಮತ್ತೆ ದಿನ. ಒಂದೊಂದ್ ಒಂದೊಂದ್ ಕಡೆ ಚುಚ್ಚಿದ್ದಾರೆ ಪಾಪ ಅದಕ್ಕೆ ಎಷ್ಟು ನೋಗರಂತೇಳಿ- ಆ- ಚುಚ್ಚು ಟ್ಟ ಅದಕ್ಕೂ ಗೊತ್ತಾಗಲ್ವಲ್ಲ ಹ- ಏನೋ ಕಚ್ಕೊಂಡ್ಬಿಟ್ಟಿದೆ ಅದನ್ನ- ಹ್ಮ್ ಅದಕ್ಕೆ ಮೊನ್ನೆ ಹೋಗಿದ್ದೆ ನೋಡಕ್ಕೆ ಆಮೇಲೆ ಅಕ್ಕಪಕ್ಕ ಬೇರೆ ನಾಯಿಗಳು ಬೆಕ್ಕುಗಳು ಮತ್ತೆ ಮೊಲ ಇಂದ ಹಿಡ್ದು ಹಸು ಕರು ಎಲ್ಲ ಇತ್ತು ಗೊತ್ತಾ ಅದನ್ನಲ್ಲಾನ ಆ ಮತ್ತೆ ಆ- ಮೇಕೆ ಅದು ಹೊರ ದೇಶದ ಮೇಕೇನೆಲ್ಲಾ ತಗೊಂಡ್ ಬಂದಿದ್ದಾರೆ ಗೊತ್ತಾ. ಅದೇ ಇಷ್ಟೇ ಇಷ್ಟ ಇರುತ್ತಲ್ಲ ಹೊರ ದೇಶದ್ದು.
ಹೌದು ಒಳ್ಳೆ ಮನೆಯಲ್ಲಿ. ಬೆಳ್ಳಿಕ್ಕೆ ಬೆಕ್ ಬೆಕ್ ತರಾನೇ ಇರುತ್ತಲ್ಲ ಅದನ್ನು
ಹೌದು ಅದನ್ನು ತಗೊಂಡ್ ಬಂದಿದ್ರು ಎಲ್ಲಾ ನೋಡ್ತಾ ಇದ್ದೆ ಎಲ್ಲದಕ್ಕೂನು ಹುಷಾರಲ್ ರಂಗಾಗಿ ಅವ್ರ ಸುಜಿ ಎಲ್ಲಾ ಹಾಕಿ ಅದನ್ನೆಲ್ಲಾ ನೋಡ್ತಾ ಇದ್ರೆ ಅಪ್ಪ ದೂರದಿಂದಾನೇ ನೋಡ ಸಾಕು ಅಂತ ಅನ್ಕೊಂಡ್ಬಿಟ್ಟ ಗತ್ತ ಹ ಹ
ಮತ್ತೆ ಏನ್ ಮಾಡತ್ರಿ ಶನಿವಾರ ಭಾನುವಾರ ನೀವು
ಶನಿವಾರ ಭಾನುವಾರ ನಾನೇನು ಮಾಡಿಲ್ಲ ಶನಿವಾರ ಮನೆಯಲ್ಲೇ ಇದ್ದೆ ನಾ ನನ್ ಅಹ ಸ್ನೇಹಿತರನ ಕರ್ದೆ ಬನ್ನಿ ಹೊರ್ಗಡೆ ಎಲ್ಲಾದ್ೂ ಹೋಗೋಣ ಅಂತ ಅವ್ರ ಹತ್ರನು ಕಾಶ ಇಲ್ಲ ನನ್ನತ್ರನುೂ ಇಲ್ಲ ಅದಕ್ಕೆ ಬೆ ಎಲ್ಲೂ ಹೋಗಕ್ಕಾಗಿಲ್ಲ ಮತ್ತ ಮತ್ತೆ ಭಾನುವಾರ ನಮ್ಮ ಆಹ ದೊಡಮ ಸೈ ಸೈಡು ಬರ್ದು ಅವನ್ ಮಗದು ನಾಮಕಣ ಆಯತ್ತುು ಅಲ್ಲಿಗೆ ಹೋಗಿದ್ದೆ ತುಂಬಾ ನಾ ಸಿಂಪಲ್ ಆಗಿ ಮಾಡಿದ್ರು ಚರಾಗಿತ್ತು ಎಲ್ಲಾ ಊಟ ಇಿಂದ ಹಿಡ್ದು ಒಂದ ದೇವಸ್ಥಾನದಲ್ಲಿ ಮಾಡಿದ್ರು
ಹಾ ಹಾ ಹಾ ಹಾ ಹ ಏನ್ ಹೆಸರುಟ್ಟಾರೆ ಹ್ಮ್ ಹ್ಮ್ ಹ್ಮ್ ಹ್ಮ್ ಅಷ್ಟತೇ ಬಿೇಡಿ ಹಾ ಮಗಸನು
ಆ ಏನು ಆಯುಷ್ ಅಂತ ಇಟ್ಟಿದ್ದಾರೆ
ಇವಾಗ ಆ ಹೆಸರುಗಳೆಲ್ಲ ತುಂಬಾ ಹೆಸರು
ಹಾ ಹ ಅದು ಬೇರೆ ಎರಡು ಏನ್ ಆಟ್ ಬಿಿಟ್ಟಿದ್ದಾರೆ ಇವಾಗ ಅವನ್ ಏನಾದ್ರು ಪರೀಕ್ಷೆಗೆಲ್ಲ ಕುೂತ್ಕೊಂಡ್ರೆ ಪಾಪ ಸ್ಟಾರ್ಟಿಂಗ್ ಅಲ್ಲೇ ಬೀಳ್ತ ಅದಕ್ಕೆಲ್ಲ ನಾನು ನನ್ನ ಇನ್ನೊಂದು ಸ್ನೇಹಿತ ಸ್ನೇಹಿತೆ ಬಂದಿದ್ಲು ಎಲ್ಲಾ ಮಾತಾಡ್ ಕೊತಾ ಇದ್ವಿ ಎರಡ ಬೇರೆ ಇಟ್ಬಿಟ್ಟಿದಾರಲ್ವಾ ಪಾಪ ಅವನು ಎಕ್ಸಾಮ್ಸ್ಗೆ ಪರೀಕ್ಷೆಗೆಲ್ಲ ಫಸ್ಟ್ಲೆ ಕುತ್ಕೊೊಂಡಬೇಕಾಗತ್ತೆ ಮುಂದೆನೆ ಹ
ೋರಲ್ಲಿ ಕೇಳ್ದಾಗಂತು ಒ್ ಮುಂ ಸ್ಪಷ್ಟ ಅವನೇ ಹೋಗಿರ್ತಾನಲ್ಲ
ಎಲ್ಲ ತಪ್ಪ ತಪ್ಪ ಉತ್ತರ ಕೊಟ್ಟಿ ಬಂದು ಇಲ್ಲಿ ಎಲ್ಲ
ಇಲ್ಲಲ್ಲ ಅದು ಸರಿಯಾಗಿಯ್ಯಯ್ಯೋ ಹೋಗಲಿ ಬಿಡಿ ಇವಾಗ ಎಲ್ಲಾ ಚೇಂಜ್ ಆಗಿರುತ್ತೆ ಏನುೋ ಬೇರಂದ್ ಮಾಡ್ತಾರ ಅವರು
ಹೌದು ಇವಾಗ ನಮ್ಮ್ ಕಾಲೇಜ ಅಲ್ಲಿ ನಾವು ಯಾವಾಗ ರೆಜಿಸ್ಟರ್ ಮಾಡ್ಕೊಂತೀವೋ ಅಲ್ಲಿ ಆ ಸಂಖ್ಯೆಯಿಂದ ಅಲ್ವಾ
ಹ ಆದ್ರೂ ಅದು ಕಾಲೇಜ್ದ ಬೇರೆ ಶಾಲೆದ ಬೇರೆ
ಅದೇ ತರ ಮಾಡ್ಬೋದೇನೋ ಶಾಲೆಗನು
ಅಂದ್ರೆ ಶಾಲೆಯಲ್ಲಿ ಕಡಿಮೆ ಜನ ಇರ್ತಾರೆ ಕಾಲೇಜ ಅಲ್ಲಿ ಅಂದ್ರೆ ತುಂಬಾ ಜನ ಇರ್ತಾರೆ ಮತ್ತೆ ಸೆಕ್ಷನ್ ಗಳೆಲ್ಲ ಇರುತ್ತೆ ಕಾಲೇಜ್ ಅಲ್ಲಿ ಶಾಲೆಯಲ್ಲೆಲ್ಲಾ ಏನ್ ಸ ತಕ್ಷನ್ ಇವೆಲ್ಲ ಒಂದು ನಲ್ವತ್ತು ಜನ ಇರ್ತಾರ ಇದ್ರರೆ ಹೆಚ್ಚು
ಹ್ಮ್ ಹೌದು
ಹ್ಮ್ ಅದೆಲ್ಲ ಏನು ಹತ್ತನೇ ತರಗತಿವರೆಗೂ ಸಿಸ್ಟಮ್ದೇನು ಇರಲ್ವಲ್ಲ ಯೂರೆ ಕೈಯಲ್ಲಿ ಬರೆಯೋದು ಎಲ್ಲ ಆತ್ನೇ ತರಗತಿಯಲ್ಲೇ ಚೇಂಜ್ ಆಗ್ಬೋದು ದು ಇವಾಗೇನುಸ ನ್ ಜಾಗಲ್ಲ ಬಿಳ್
ಹ್ಮ್ ಹೌದೌದು
ಮತ್ತು ನಾನು ಶನಿವಾರ ಮ ಇದು ಮನೆಯಲ್ಲೇ ಇದ್ದೆ ನನ್ಗುಂಂತರ ಹುಷಾರ್ರ್ಲಿಲ್ಲ ಇಲ್ಲ ಇಲ್ಲ ಇಲ್ಲ ಶನಿವಾರ ಅಯ್ಯಯ್ಯೋ ನನ್ಗೆ ಮೊನ್ನೆ ಶುಕ್ರವಾರ ತರ ಅನ್ಸುತ್ತೆ ಶನಿವಾರ ಬಂದು ಗೋಕತ ಅಂತ ಇತ್ತು ನಾನು ನನ್ನ ಸ್ನೇಹಿತರೆಲ್ಲ ಹೋಗಿದ್ವಿ ಅದು ಹೊಸಕೋಟೆ ಹತ್ರತ್ರ ಇಲ್ಲಿಂದ ಹೊಸಕೋಟೆವರ್ಗ ಹೋಗೋದು ಎಷ್ಟು ಹೊತ್ತಾಗುತ್ತೆ ಅಂದ್ರೆ ಇಲ್ಲಿಂದ ನಾವ್ ಏನಾದ್ೂ ಒಂದ್ ಸ್ವಲ್ಪ ದೂರ ಹೋಗ್ಬೇಕು ಅಂದ್ರ ಎರಡ್ ಕಿೋಮೀಟರ್ ಹೋಗಬೇಕಂದ್ರೆ ಐದು ನಿಮಿ ಹ ನಿಮಿಷ ತೋರ್ಬೇಕೆ ಲ್ವಾ ಅಲ್ಲಿ ಒಂದ ಕಿಲೋಮೀಟ್ರಗೆ ಒಂದು ನಿಮಿಷ ತೋರಿಸ್ತಾ ಇತ್ತು ನನಗೆ ಏನ್ ಇದನ್ ಸೂರಿಸ್ತಾೈತೆ ಅಂತ ಮುಂದತ್ ಅದ್ ಏನು ಆರ್ ಕಿಲೋಮೀಟರ್ ಐತ ಆರು ನಿಮಿಷದಲ್ಲಿ ಹೋಗ್ಬೋದು ನಿಜನೇನ ನಿಜನೇನ ನಿಜನೇನ ಅಂದ್ರೆ ಒಂದು ಗಾಡಿ ಇಲ್ಲ ಒಂದು ರೋಡ್ ಚೆನ್ನಾಗಿ್ ಇಲ್ದಿರೋದು ಅದೆಲ್ಲ ಇರ ತ್ತಲ್ಲ ಆತರ ಏನಿಲ್ಲ ಗಾಳಿ ಸಕ್ಕಾತ ಮಾಡ್ತಾದೆ ಹಾ ಹೌದು ಹಐವೆ ಅನ್ನೋದಕ್ಕಿನ್ನ ಹಐವೆ ದಾಟ್ಕೊಂಡ್ ಹೋಗ್ಬಿಟ್ಟಿದ್ವಿ ನಾವು ದಾಟ್ಕೊಂಡು ಹೋಗಿ ಅವನ್ನೆಲ್ಲಾ ಹಳ್ಳಿ ಹಳ್ಳಿ ತರ ಇತ್ತತೀಿ ಹಾಮ ತದುತ ತನ್ನಿ
ಹ ಅದು ಬೇರೆ ಇವಾಗ ವಾತಾವರಣನುೂ ಹಂಗಗೆ ಇದೆ
ಹ ಹೌದುತ್ತು ಗಾಳಿ ಅಂದ್ರೆ ಗಾಳಿ ಯಾ ಅಷ್ಟು ಚೆನ್ನಾಗಿತ್ತು ಆ ಹೋಗೋಕ್ಕೆ ಅಂದರೆ ಏನು ಜಾಸ್ತಿ ಹ ಈ ಕಡೆ ಮಳೆ ಅಂತ ಇನುೂ ಇಲ್ಲ ಈ ಕಡೆ ಬಿಸಿ ಅಂತಾನೂ ಇಲ್ಲ ತನ್ನ ಗಾಳಿತ ಹ ಅದಕ್ಕೆ ಅಂತ ಏನು ಮಾಡ್ಿಸಿರೋ ಥರನೇ ಇತ್ತು ವಾತಾವರಣ
ಹ್ಮ್ ಹ್ಮ್ ಹೌದು ಹ್ಮ್ ಮತ್ತೆ ನಿಮ್ ಕಲ್ಲಾ ಓಡ್ ಕ್ ಬರುತ್ತಾ
ಅ ಅಕ್ಕ ಬರದ ಮಂದಿ ಏನ್ ಬರಲ್ಲ ಅಲ್ಲಿ ನಾ ಹಗ ಹೇಳ್ತ ಇದೀ ನನ್ ಬಿಟ್ಬ ಬಿಡ್ರಿ ನ ಸ್ ಬಿಡ್ಬೇಡ್ರಿ ನೀವೆಲ್ಲಾ ಮುಗಿಸಕೊಂಡ್ ಬಂದ್ರಿ ಆಮೇಲೆ ನಾನ್ ನಓದತೀನ ಇಲ್ಲ ಇಲ್ಲ ಇಲ್ಲ ಇಲ್ಲ ಅಂತ ಕೂತ್ ಬಿಿಟ್ಟವರು ನಾನೇೇ ಫಸ್ಟು ನಾನು ಎಸ್ ನಿಧಾನಕ್ಕೆ ಕೋಗಿದ್ದೀನಿಂತ ಅವ್ರ ಹ ಹತ್ತು ರೌಂಡ್ ಮುಗಸ್ರಲ್ಲಿ ನ ಐದನೇ ರೌಂಡ್ ಶುರು ಆತ ಆತಾಯ್ತ ಅಂದ್ರೆ ಯೋಚನೆ ಮಾಡಿ
ಹೌದಾ ಅಷ್ಟೊಂದು ನಿಧಾನಕ್ಕೆ ಹೋದ್ರ
ಇನ್ನೇನಂತೀರಾ ಅಲ್ಲಿ ನೋಡಿದ್ರೆ ಆ ಕಡೆ ಬ್ರೇಕ್ಓದ ಅಂತಾರೆ ಬ್ರೇಕ್ ಒತ್ಕಳೋದೇ ಇಲ್ಲ ನಾನ ಏನಾದ್ರು ಫಾಸ್ಟ್ ೀ್ ತಾಗ ಹೋಗ್ಬಿಟ್ಟು ಎಲ್ಗಾದ್ರೂ ಇಕ್ಬಿಟ್ಟು ಆಮೇಲ್ ಿಗ್ಗಿದ್ದ ಹಾಕೊಂಡದ್ರ ಮಾಡದು ಗಾಡಿ ಪಾ ಗಾಡಿ ಹೋಗ್ತಾ ಆ್ರೆ
ಹ ಅವ್ರು ಹೇಳ್ತಾರೆ ಜಲ್ದಿ ಹೋಗು ಏ ಆಗಲ್ಲ ಅಂತ ನಮಗೆ ಅದು ನಮ್ಗ್ ಗೊತ್ತಾಗುತ್ತೆ ಎಷ್ಟು ಭಯ ಆಗುತ್ತೆ ಅಂತ ಅಲ್ವಾ
ಮ ನನಗಂತೂ ಭಯ ಅಂತರಾ ನಡಗ್ತಾ ಇ್ತು ನನ್ ಕೈ ಕಾಲೆಲ್ಲ ಅ ಕುರಲ್ಪರ ತಂಡಿನಾ ತಂಡಿ ಅಂತ ಹೇಳಿದ್ರುನು ರೇಗಸ್ತಾರೆ ಇವರೆಲ್ಲಾ ತಂಡಿಗೂ ನಡ್ತಾ ಇದೀನಿ ಅ ಬೈಕು ಹೆಂಗೋ ಅವರು ಮುಗಸ್ಬಿಟ್ಟು ಹೋಗ್ಬಿಟ್ಟು ನಿಮಕೋೊಂಡ ಆದ್ರೆ ನಾನು ಅವಾಗ ಕೊನೆ ಏನು ಇನ್ನ ಐದು ರೌಂಡ್ ಇತ್ತು ನಂದುು ಅವ್ರೋಗಿ ನಿಂತ್ಕೊಂಡಾಗ ನನ್ನಂದ ರೇಂದಿದ್ರು ಅದೆಲ್ಲ ಆದ್ಮೇಲೆ ನಮಗೆ ಓಡ್ರೆ ಸಾಕು ಯಾವನು ಹತ್ರ ಉ ತಗೊಂಡಿದ್ದ ರ್ತದೆ ಕ ಕುುಮಿತ ಆಯ್ತಾ ಅಂತ ಅಂದ್ರೆ
ಆಹ ನಾವು ಒಂದ್ಸರಿ ಹೋಗಿದ್ವಿ
ಹಾ
ಆಾಗ ನಮ್ಗೆ ಇವಾಗ ಸ್ಟೂಡೆಂಟ್. ಇದಿರುತ್ತಲ್ವಾ ಐ ಡಿ ಕಾರ್ಡ್ ಅದ್ರ ಮೇಲೆ ನಮ್ಗೆ. ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ. ಐದ್ ಐದ್ ರೌಂಡ್ಗೆ ಹ. ಮುನ್ನೂರ ತೊಂಬತ್ತೊಂಬತ್ತು ಮುನ್ನೂರ ತೊಂಬತ್ತೊಂಬತ್ತು ಅಷ್ಟೇ.
ನಮ್ದು ಐ ಡಿ ಕಾರ್ಡ್ ಎಲ್ಲ ಇವಾಗ. ಈ ಬ ಗ ಯವು ಜಾಗಲ್ವಲ್ಲ ಆಗೋತಲ್ಲ. ಎಸಾಮ್ಲ್ಲ ಅದಕ್ಕೆ ನಮ್ದು ಅದು ಬೇರೆ ನಾವು ಶನಿವಾರ. ತಗಿದ್ದಿದ್ದು ಸೋಮವಾರಿಂದ ಶುಕ್ರವಾರ ಹೋದ್ರೆ ಆ ತರ ಐದ್ ರೌಂಡ್ ಕೊಡ್ತಾರಂತೆ ಕಡಿಮೆ ಅಂತೆ ಭಾನುವಾರದ ಶನಿವಾರ ಭಾನುವಾರದ. ಅೋದ್ರರೆೆ ಹತ್ತು ರೌಂಡ್ ಹೋಗೇ ಹೋಗ್ಬೇಕಂತೆ ಮತ್ತೆ. ಏನು ಆರ್ನೂರ ತೊಂಬತ್ತು. ತೊಂಬತ್ತು ಅದಕ್ಕೆ ಹದಿನೈದು ಪರ್ಸೆಂಟ್ ಜಿ ಎಸ್ ಟಿ ನಮಗೆ ಎಂಟುನೂರು ಎಂಟುನೂರು ಹತ್ತು
ಅಯಯ್ಯೋ ಹೋಗಲಿ ಬಿಡಿ.
ಹ ಆದ್ರೂ ಚೆನ್ನಾಗಿತ್ತು ಅನ್ಕೊಳ್ಳಿ ಹ್ಮ್ ಹೌದು. ಚೆನ್ನಾಗಿತ್ತು ಮನೇಲ್ಲೇ ಇದ್ರೆ ಆ ತರ ಎಲ್ಲಾ ಅನುಭವ ಸಿಗಲ್ವಲ್ಲಾ ಅದು ಒಂದು.
ಹ ಹೌದು ಏನ್ ಗೊತ್ತಾ ನನ್ಗ ಅನ್ಸ್ದಂಗೆ. ಒಂದೊಂದ್ ಭಾನುವಾರ ಒಂದೊಂದ್ ಶನಿವಾರನು ಪ್ರತಿ ಶನಿವಾರ. ಬನ್ಬಾರನು ಎಲ್ ಏನಾದ್ೂ ಒಂದು ಹೊ ಹೊಸ ಹೊಸ್ದಾಗಿ ಏನಾದ್ರು. ಮಾಡ್ತಾ ಇರ್ಬೇಕು ಅಲ್ವಾ. ನಾನು ಒಬ್ರನ ಆ ಒಬ್ರನ ನೋಡ್ತಾ ಇರ್ತಿ ಮೊಬೈಲ್ ಅಲ್ಲಿ ಅವರು. ಬೇರೆ ಕ ಇದು ದೇಶ. ರೋದು ಆದ್ರೆ ಇಂಡಿಯಾದವರೇನೆೇ. ಭಾರತ್ ಅವ್ರೇನೆ ಅಂದ್ರೆ ಬೇರೆ ದೇಶದಲ್ಲಿ ಇರೋದು ಅವರು. ಅಹ ಬೇರೆ ಬೇರೆ ಇದಕ್ಕೆಲ್ಲ ಹೋಗ್ಬಿಟ್ಟು ಆಹ. ಈ ರೀ ನನಗೆ ನಮ್ಮ ಅಕ್ಕ ಕರೀತಾ ಇದ್ದಾರೆ.